ಏನ್ ಮಾಡತ್ತೀರಿ? ಕೃಷ್ಣ ಅವ್ರೇ.
ಕಾಶಿ ನೀವೇ ಹೇಳ್ಬೇಕು.
ಏನಿಲ್ಲಪ್ಪ ಊಟ ಆಯ್ತ್ ತ್ತ ನಿಮ್ಮ್ದು?
ಊಟ ಆಯ್ತ ನೋಡ್ರಿ ನಮ್ ದು ನಿಮ್ದು ಊಟ ಆಯ್ತಾ?
ಏನು ನಿನ್ನೆಸರು ಕ ಕೃಷ್
ಹ ಹೌದೌದು ನಮ್ಮ್ ಹೆಸರು ಕೃಷ್ಣ ಅಂತ ಬಹಳ ಸೊಗಸಾಗಿದೆ ಕರೆ.
ಯಾರಾದ್ರೂ ರಾಧ ಸಿಕ್ಕಿದಾರಾ?
ಮ್ಗೆ ಯಾರು ರಧಾ ಇಲ್ಲ ಯಾರು ಇಲ್ಲಿ.
ಆಕೆ ನೋಡ್ಬೇಕಲ್ಲಾ ರಾಬೇಯನ್ನು.
ಬೇಡ ಬೇಡಾ ಯಾರ ರಾಧೇ ಬೇಡಾ ಎರು ಬೇಡಾ.
ಹ್ಮ ಹ್ಮ್ ಯಾವ ಕ್ವಾಲೇಜ ಅಲ್ಲಿ ಇರೋದ ನೀವ್ ಇಗಾ.
ನಾವೀಗ ನೋಡಿ ಕೃಷಿ ಮಹಾವಿದ್ಯಾಲಯಾ ಭೀಮರಾಯನು ಗುತ್.
ಹ್ಮ ಯಾವ್ ಜಿಲ್ಲೆ ಯಾವ. ತಾಲೂಕು.
ಜಿಲ್ಲೆ ನೋಡಿ ಯಾದಗಿರಿ ಜಿಲ್ಲೆ ಬರುತ್ತೆ ತಾಲೂಕ್ ಮಾತ್ರಾ ಶಹಾಪುರ್ ಬರುತ್ತೆ ನೋಡಿ.
ಅಹ್ಮ್ ಹ್ಮ್ ನೀವ ಏನಾದ್ರು ರಜೆ ತಗೊಂಡಿಲ್ವಾ. ಆ ಊರಿಗ ಹೋಗಲು.
ಇಲ್ಲ ಎಲ್ಲಾ ತೊಂಡೆಲ್ಲಾ ನಾವೇನ. ಣ್ಹಾ ಟಿಪ್. ಇಪ್ಪತ್ತಾರನೇ ತಾರಿಕ್ ಮೂವತ್ತನೇ ತಾರಿಕ ಅಂತೆ ನಾ. ಕ್ಕೆ ದಿನಾ ಆತ್ತೆ ರಜಾ ಹೋಗಕ್ ಒಂದ ದಿನ ಬರಕ್.
ಯಾವ ಊರ ನಿಮ್ದು.
ನಮ್ದು ಇಲ್ಲ್ಯಾದ. ತ್ತಿದ ಕಡೆ ಅಂದ್ರ ಪಾಪ ಹುಡುಗೊರಿಗೆ ಹುಡುಗೊರಿಗೆ ತೊಂದ್ರರೆ ಆಗುತ್ತೆ ಇಲ್ಲಿ ನಮ್ಮವು ಹೌದೌದ. ಅಂದ್ರೆ ಒಂದ್ ಮೂವತ್ತಿಂದ ನಲ್ವತ್.
ಹಾಗಾದ್ರೆ ಅರ್ಧಾ ತಾಸಿಗೆ ಹೋಗ್ತೀರಾ ಅರ್ಧಾ ತಾಸಲ್ಲಿ ಮತ್ತೆ ಬರ್ತೀರಾ.
ಎಕ್ಸ್ಪ್ರೆಸ್ ಸಿಕ್ತಂದ್ರೆ ಅರ್ಧಾ ತಾಸ ಆಗುತ್ತೆ ಒಂದು ನಾರ್ಮಲ್ ನಾರ್ಮಲ್ ಸಿಕ್ಕ್ರೆ ಒಂದ್ ನಲ್ವತ್ತ ನಿಮಿಷ ಆಗುತ್ತೆ ಅಷ್ಟೆ.
ಹ್ಮ ಕೆಂಬಾವಿಯಲ್ಲಿ ಬರತೇ ನಿಮ್ ಮನಿ.
ನಮ್ದು ಇದೆ ಶಾಪ್. ಪುರ್ ತಾಲೂಕಿ ಅಂದ್ರೇ ನಮ್ದು ತಾಲೂಕ ಆದ್. ತ್ತಿದ್ದೆ. ಅಂದ್ರೆ ಐದ್ ವರ್ಷದ ಹಿಂದೆ ತಾಲೂಕ ಇತ್. ತ್ತ ನಮ್ದು. ಅಂದ್ರೆ ತಾಲೂಕ್ ಆಗೋ ಸ್ಟೇಜ್ ಅಲ್ಲಿ ಇತ್ತು ಅದು ನಮ್ಮ ಪಕ್ಕದ ಊರು ಹುಣಸಿಗೆ ಅಂತಿದೆ ಹುಣಸಗಗೆ ಹೋಯ್ತುದು ಇಲ್ಲಾ ಅಂದ್ರೆ ನಮ್ದು. ತಾಲೂಕ್ಕೆ ಈಗ ಈಗತ. ತಾಲ್ಲೂಕ ಅಂತೆ ಇದೆ. ಅಂದ್ರೆ ಆಗೋದ ಅಷ್ಟೇ ಉಳಿದದ ಯಾಕ ಇನೊಂದಿ ನಮ್ದು ಇದೇ ಶಾಪುರ್ ಅಂದ್ರೆ ಮತಕ್ಷೇತ್ರ ಶಾಪ. ಪೂರೆ ಬರುತ್ತೆ. ಅಂದ್ರೆ ಎಲ್ಲಾ ತಹಸೀಲ್ದಾರ್ಪ. ಸಿಟ್ ಆಫೀಸ್ ಗಿಪಿಸ್ ಎಲ್ಲಸ. ತುರ್ಪುರ್ಗೆ ಹೋಗುತ್ತೆ ಅಂದ್ರೆ ಅರ್ಧಾ ಇದು ಅರ್ಧಾ ಇದು ಆಗಿದೆ ಅದಕ್ಕೆ. ಮನವಿ ಮಾಡಿದಿದ್ದಾರೆ ಈಗ. ಮತ್ತೆ ಮನವಿ ಮಾಡಿ ನಮ್ದೇ ಒಂದು. ರ ಕೆಂಬಾವಿ ಅನ್.
ಜಿಲ್ಲಾ ಯಾದಗಿರಿ ಬರುತ್ತೆ.
ಜಿಲ್ಲಾ ಯಾದಗಿರ್. ಬರುತ್ತೊ.
ಹ್ಮ್ ಹ್ಮ್ ಏನ ಆರಾಮ್ ಇದಿರಲ್ಲಾ ನಾವು ಆರಮದೇವಿ ಯಾರು ಸಿಕ್ಕಾಪಟ್ಟೆ ಧ್ವನಿ ಮಾತ್.
ಹೌದ ಹೌದು ಇಲ್ಲಿ ಸ್ವಲ್ಪ ಹುಡುಗರು ಒಂನ್ ಸ್ವಲ್ಪ. ವ ಹಚ್ಚುಚು ಚಿದ್ದಾವೆನ್.
ಹ ಹಾ ಯಾರ ಅವ್ರ ಪ್ರದೀಪ್ ಅವ್ರಾ.
ಹೌದೌದು ಪ್ರದೀಪ್ ಅವ್ರಿದ್. ಚಿಂಗಾವಿ ಅವ್ರು.
ಗ ಅವ್ರೇನು ಆರಾಮ ಇದ್ದಾರಾ.
ಹೌದು ಬಾಳ ಬಾಳ ಆರಾಮ್ ಇದಾರ ಅವ್ರ ಮನಷ್ಯರು. ಕರ.
ಮತ್ತು ಅವ್ರ ಏನು ರಾ. ಝಾನ್ ನೋಡಿಲ್ವಾ ಯಾರು.
ಅವ್ರು ಪ್ರದೀಪ್ ಅವರು ಇದಾದ. ತ್ತರ ಅವ್ರು ಶಿವಾ ಆಗ್ತಾರೆ ಪಾರ್ವತಿಯವ್ರು ಹೊಡಿದ್ದಾರೆ ಅವ್ಗಿ.
ಹಾ ಶೀವ ಎಲ್ಲಿ ಏನ.
ಇಲ್ಲ ಹಿಡಿದೇರೆಡೊ ಇಲ್ಲ ಎಲ್ಲಾ ಕಡೆ ಇದೆ ಅವ್ರದು ಓಪನಿಂಗ್ ಎಲ್ಲ ಬ್ಯಾಟ್ಸ್ಮನ್ ಎಲ್ಲಾ ಕಡೆ ಅವರು ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲಾ ಸಿಕ್ತಾರೆ ಯಾಕಂದ್ರೆ ಸ್ವಲ್. ಪ ಬೆಳಿಗಿದರಲ್ವಾ. ಬೆಳ್ಳಗ ಅವ್ರಿಗೆ ಹುಡುಗಿಯರ್ಗ್ ಗೊತ್ತ. ತ್ತಬುಕು ಬೆಳ್ಳಗ ಇರೊದ. ದನ್ನಾ ಶಾನಗಲ್ಲಾ ಹಾಲಗ ಇರೋದಲ್ಲ ಬೆಳಗಿರಲ್ಲ ಅಂತ ಗೊತ್ತ್.
ಅಹ್ ಅಷ್ಟೇ ನೋಡಲು ಅಷ್ಟೇ ಸುಂದ. ದೊ ಒಳಗೆ ಎಲ್ಲಾ ಕಠಿಣ ಹ್ಮ್ ಹ್ಮ್ ಹ್ಮ್. ಹಾಗಾದ್ರೆ ಮು ಮುಂದೆ ಜೀವನ ಹೆಂಗಪ್ಪಾ ಅವ್ರದು.
ಅದೆಲ್ಲ ನಡಿತದ. ಅವ್ರ ಅಪ್ಪಂದು ಎಲ್ಲಾ ಇದೆ.
ಹ್ಮ್ ನೀವ್ ಯಾರು ದಪ್ಪ. ಸ್ವೀಕರಿಸಿಲ್ಲ ದತ್ತು ಪುತ್ರರ್ ಯಾರು ಇಲ್ವಾ ನಿಮ್ಗೆ.
ಯಾರ ದಶಪುತ್ರ ಯಾರೂ ಇದಾನಲ್ವಾ. ಗುಂಡಣ್ಣ.
ಓಹೋ ಗುಂಡಣ್ಣ ಅವರು ಒಬ್ರೇನಾ.
ನನಗೆ ಹುಟ್ಟಿದ್ದಾರೆ ಅವ್ರು.
ಹ್ಮ್ ಹ್ಮ್ ಅಲ್ಲ ಏನ್ ಕೊಡ್ ತಗೊಂಡ್ರಿ ಅವ್ರ ನೀವು.
ಅವ್ರನ್ನ ಒಂದು. ಒಂದು ಗುಂಡಲ್ ಕೈ ಗಿಡ ಕೊಟ್. ತಗೊಂಡಿದ್ದಾರೆ ಗುಂಡಲ್ ಕೈ ಗಿಡ ಮತ್ತ. ಗಂಡಲ್ ಕಾಯಿ ಹಣ್ಣು. ಅಷ್ಟೇ ಹೊರದು ಅವಿ ಕಿಮ್ಮತ್ತ ಅಷ್ಟೇ. ಅಷ್ಟೇ. ಅಂದ್ರೆ. ಅಂದ್ರೆ ಅಷ್ಟೇ ಅವ್ರ್ದು.
ಮತ್ತೆ ಭಗವಂತ್ ರಾಯ್ ಗೌಡ ಅವ್ರನ್ನ ದತ್ತುಗೆ ತಗದಿಲ್ವ ನೀವು.
ಇಲ್ಲ ಇಲ್ಲ ಅವರು ಅವ್ರು ಅವ್ರ ಅಪ್ಪಗೆ ಹುಟ್ಟಿದ್ದಾರೆ. ಹ್ಮ ಹ್ಮ.
ಮತ್ತೆ ಮುಂಜಾನೆ ನಾಷ್ಟ ಆಯ್ತಾ ಅಲ್ಲ.
ಆಯ್ತಾಯ್ತು ನಾಷ್ಟ ಆಯ್ತು ಈಗ ಊಟನು ಆಯ್ತು ರಾತ್ರಿ ಊಟನು ಆಯ್ತು ನೋಡು ಅ.
ಹ್ಮ್ ನಾನ್ ಇಲ್ಲೇ ಮಂಗ್ಳೂರಲ್ಲಿರೋದ ಈಗ.
ಓಹ ಹೊ ಹೊ ಹ ಮಂಗಳೂರಲ್ಲಿ ಹಾ.
ಹ್ಮ್ ಮಂಗಳೂರು ಗೊತ್ತಲ್ಲಾ ನಿಮ್ಮ ಫೇವರೇಟ್ ಬನ್ ಇಲ್ಲ ಇರುತ್ತೆ ಮಂಗಳೂರು ಬನ್.
ಹ ಮಂಗಳೂರು ಬನ್ ಬಹಳ ಫೇಮಸ್ ಅದು ಅದೇ. ಪ್ರಮೋ ಎಲ್ಲಾ ಕಡೆ ಸಿಗ ಎಲ್ಲಾ ಕಡೆ ಹೆಸರಿದೆ ಅದು. ಮಂಗಳೂರು. ಬನ್ ಅಂತ ಬರ ಹೌದ್ ಹೌ.
ಅದರಲ್ಲಿ ಬನ್ ಕೊಡ್ತಾರೆ ಬನ್ ಮೇಲೆ ಬಾದಾಮಿ ಹಾಲು ಹಾಕಿ ಕೊಡ್ತಾರೆ.
ಹೌದು ಬಾದಾಮಿ ಹಾಲ್ ಮಾತ್ರ ಬಾದಾಮಿ ಹಾಲು. ಅ ಎರಡು ಕ ಅಂದ್ರೆ ಎರಡು ಒಮ್ಮೆ ಇದು. ತಗೊಂಡ ತಿಂದ್ರೆ ಏನಂದ್ರೆ ಸ್ವರ್ಗಕ್ಕೆ ಎರಡ ಎರಡಗಏನು ಹೌದೌ ಬಂದಿದ್ದೆ ಒಂದು ಎರಡು ವರ್ಷ ವರ್ಷದ ಹಿಂದೆ ಬಂದಿದ್ದೆ
ಹಾ
ಏನು ಎದ್ರೂ ಎಟ ಒದ್ರತೆ ಎಟ ಒದ್ರತೆ ಹಾ ಬಾಳ ಒದರ್ತಾರಿ ಇಲ್ಲಿ
ಅವರು ಪೋನಿನಲ್ಲಿ ಮಾತ್ರ ಮಾತಾಡಿದಾರಾ ಈಗ ಅದಕ್ಕೆ ಒದರ್ತಾ ಇರೋದು
ಹೌದು ಈಗ ಮಾತಾಡ್ತಾ ಇಲ್ಲ ಅವ್ರ ಮಾತಾಡತ್ನಗ ಹ್ಮ್ ಅವ್ರು ಮಾತಾಡ ಏ ಒದರಬಡದ ಅವರ ಮುಂದಾ ಹ್ಮ್ ಕರೇ
ಹ್ಮ ಹ್ಮ ಎಲ್ಲಾ ಊಟ ಆಗಿದ್ಯಲ್ಲಾ ನಿಮ್ದು
ಹೌದ ಆಗಿದೆ ನಿಮ್ದ್ ಆಗಿದೆ ಊಟ
ಹಾಗಿದೆ ಮತ್ತೆ ಮಂಗಳೂರಿಗೆ ಯಾವಗ ಬರ್ತೀರಾ
ಮಂಗಳೂರಿ ನೋಡ್ಬೇಕು ಈಗ ಸ್ವಲ್ಪ ನೋಡ್ತಾ ಇದೀವಿ ಮುಂದಿನ ವರ್ಷ
ಹ್ಮ್ ಎಲ್ಲಿಂದ
ಎಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ನಮ್ಮ ಊರಿಂದ ಚಲು ಮಾಡ್ತದೆ ಈ ಸತಿ ಈ ಸತಿ ಮಾತ್ರ ಪ ಪೂರಾ ಕಾಶ್ಮೀರು ಎಲ್ಲಾ ಕಡೆ ಹೊಡಿಬೇಕದೆ ಹೌದು ಕಷ ಮಾಡ ಬರಲ್ಲ ಮನುಷ್ಯ ಡೇಂಜರ್ ಅರ ಹಾ ಅವು ಸ್ವಲ್ಪ ಇದು ಹೊಡಿಬೇಕ ಇದೆ ಅಂದ್ರೆ ಕಾಶ್ಮೀರ್ ಕನ್ಯಾಕುಮಾರಿ ಮತ್ತೆ ಕಶ್ಮೀರ ಟು ಕನ್ಯಕಮಾರಿ ಗೊತ್ತಲ್ವಾ
ಹಾ ಗೊತ್ತು
ಆ ಟ್ರೆನ್ಲಿ ಆಡಬೇಕು ಮಾಡ್ಬೇಕು ಮತ್ತೆ ಏ ಕನಸು ನಂದು. ಇಂಡಿಯಾ ಇಂಡಿಯಾ ಪೂರಾ ತಿರುಗಾಡ್ಬೇಕು. ಭಾರತ ಭಾರತ ದೇಶ ಪೂರ ತಿರುಗಾಡ್ಬೇಕಾನೂ ಹಂಬಲ ನಂದು.
ಇಲ್ಲಿ ರೈಲ್ವೆ ಅಲ್ಲಿ ಹೋಗ್ತೀರಾ ಬೈಕಲಿ ಹೋಗ್ತೀ. ಎರಾವ್ ವಿಮಾನ
ನೋಡ್ಬೇಕು ನೋಡ್ಬೇಕು ಯಾವ್ದ. ದರಶಿ ಯಾವುದರೆ ಅಂದ್ರೆ ರೊಕ್ಕ ಇದ್ದಂಗೆ
ಹ್ಮ್
ರೊಕ್ಕ ಇರ್ಲಿಲ್ಲ ಅಂದ್ರೆ ರೊಕ್ಕ ಇರ್ಲಿಲ್ಲ ಅಂದ್ರ ಇದರಲ್ಲೋಗ್ ಹೋಗಬೋದು ಅಂದ್ರೆ ಟ್ರೈನ್ ಅಲ್ಲಿ ಸಫ್ ಪ್ರಯಾಣ ಮಾಡ್ಬೇಕಾಗುತ್ತೆ ಸ್ವಲ್ಪ ರೊಕ್ಕ ಸ್ವಲ್ಪ ಹೆಚ್ಚಗ್. ಆದ್ರೆ ಬೈಕ್ ತಗೋಬೇಕಾಗುತ್ತೆ
ಹ್ಮ್ ಹ್ಮ ಒಬ್ರೇ ಹೋಗ್ತೀರಾ ಇ ಮತ್ತೆ ಆರನಾದ್ರು ಕರ್ಕೊಂಡ್ ಹೋಗ್ತೀರಾ.
ಇಲ್ಲ ನೋಡ್ಬೇಕು ಏನ್ ಯಾರ್ ಬರ್ತಾರಂದ್ರೆ.
ಮತ್ತೆ ಕಾಲೇಜ್ ಏನ್ ಮಾಡ್ತೀರಾ
ಏ ಪದ್ಯ ಆವಾಜ್ ಮಾಡ್ ಬುಡು. ದೋಸ್ ಲೇ
ಹಲೋ
ಹೇಳ್ರಿ ಹೇಳ್ರಿ ಹಾ ಹಾ ಹೇಳಿ ಅಪ್
ಅದೇ ನಿಮ್ ಸೋಲೊ ಟ್ರಿಪ್ಪು ಪೂದ್ರೆ ಕಾಲೇಜ್ ನೇತ್ತ
ಕಾಲೇಜ್ ಈಗ್ ಮುಗಿಸ್ಬೇಕು ಕಾಲೇಜ್ ಮುಗಸದ್ಮೇಲೆ ಹೋಗ್ಬೇಕಾಗುತ್ತೆ ಈಗ. ಈಗ ಕಾಲೇಜ್ ಮುಗುಸ್ ಮೆಗೆಲ್ ಹೋಗ್ ಬೇಕಾಗುತ್ತೆ. ಕಾಲೇಜ್ ಮುಗಸ್ದ್ ಮೇಲೆ
ಹ್ಮ್ ಕೇಳ್ತಾ ಇದೆ ಕೇಳ್ತಾ ಇದೆ
ಅದು ಹೋದ್ಬಿಡಿ ನೀವು ಅದೇನು ಹೇಳ್ಬೇಕು. ಕಂತಿದೆ ನಮ್ಗೆ. ಅಲ್ಲಿ ಒಬ್ಬ ನಿಮ್ಮ ಈ ವಿಭಾಗದಲ್ಲಿ ಬಾಬು ಅಂತ. ಎಷ್ಟಿದ್ದಾನೆ ಗೊತ್ತಲ್ವಾ.
ಹಾ ಬಬುರಾವ. ತುಂಬ ಪೈಲ್ವಾನ್.
ಹ್ಮ್ ಪೈಲ್ವಾನ್. ಒಂದೇ ಕೈಯಲ್ಲಿ ಹತ್ ತಗಿತಾರೆ ಎಲ್ಲನು.
ಹ ಹಾ ತುಂಬಾ ಅವರು ತುಂಬಾ ದಪ್ಪ ಇದ್ದಾರೆ ನೋಡ್ರಿ.
ಗೆ.
ಹಾ ನಮ್ಗೆ ಗೊತ್ತು ನಮ್ಮ ಬೆಂಚ್ ಹಿಂದಿನಲ್ಲೇ ಕುಂದು ಕುಳಿತಿರ್ತಾರೆ
ಹೌದು ಅವ್ ಚಿಗರಾಳಿಕ ಗೊತ್ತಲ್ಲ ಚಿಗರಾ ರ.
ಹಾ ಗೊತ್ತು ಗೊತ್ತು.
ಹ ಚಿಕರಳಿ ಬಸ್.
ಹ್ಮ್ ಅವರು ಯಾರನಾದ್ರು ನೋಡಿದಾರ ಮತ್ತೆ. ಮ್.
ಹೌದೌದು ಅವ್ರ ಅವ್ರ ಸೂಟ್ ಆಗೋರು ಅಂದ್ರೆ ಅಂತವರು ಯಾರು ಇಲ್ಲ ಅಂದ್ರೆ ಸ್ವಾಟ್ಗೆ. ಅದು ಅದು ಬುಕ್ ಅದು ಬುಕ್ ಆಗ ಕಂಠೇಶ್ವರಿಗೆ ಬುಕ್ ಆಗಿದ್ದವು.
ಅದು ಖಂಡೇಶ್ವರಗೆ ಬುಕ್ಕಾಗಿದೆ ಖಂಡೇಶ್ವರದವ್ರರು ಯಾವ್ದು ದೇವರ ದೇವರ ಇಪ್ಪರಿಗೆ ಅಲ್ಲಾ.
ಹ್ಮ್.
. ಸಿಕ್ಕಾಪಟ್ಟೆ ಸೌೊಂಡ್ ಮಾಡ್ತಾರಪ್ಪ ಅವರು ಆದಲ್ಲ ಆಯ್ತು. ಪ್ಪರಿಗ.
ಹೌದು ಮಾರನಿಪುರ್ದ. ಮಾದನಿಪ್ಪರ್ಗ ಅವರು ಅವ್ರ ಅವರು ಹಿಡ್ದಿದಂದ್ರೆ ಕೀರ್ತಿಗೆ.
ಕೀರ್ತಿ ಯಾವ್ದು. ಅದು ಎನ್ ಸಿ ಸಿ ಅಲ್ಲಿ ಇರೋದ.
ಹೌದೌದು ಉದ್ದಕ ಒಂದು ಅದೇನೋ ಅದೇನೋ ಸರ್ರಿಗೆ ಬೈ್ದಿದ್ದಾಳ ಅಂತಲ್ಲ ಅಕಿ ಗೊತ್ತಲ್ವಾ ನಿಮ್ಗೆ. ಹೌದೇನೋ ಇವನ್ ಏನ್ ಬರ್ತಾನೆ ಅದ ಪದ ಎತ್ಬಡ್ದ ಕರಿ. ಅಂದ್ರು ಬೈದಿದಾಳೆ ಅಂತೆ. ಇನೇನ್ ಸರ್ ಬರ್ಲಗೇನ್ ಸ್ ಮಗ ಹಾ.
ಹಾ ನೀವು ಕೇಳ್ಸ್ಗೊಂದಿರ
ಈ ಹೌದು ಅ ನಾಕ್ ಕೇಳಸ್ಕೊಂಡಿಲ್ಲ ನೀವು ಈ ಭಾಗದವರು ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರು ಅದ್ ನ.
ಹ್ಮ ಗೊತ್ತಿಲ್ಲಪ್ಪಾ ನನ್ಗೆ ಈ ವಿಷಯದ ಬಗ್ಗೆನೆ ಗೊತ್ತಿಲ್ಲ. ಹಾ ಮತ್ತೆ ಖಂಡೇಶ್ ಅವ್ರ್ದ ಮುಂದೆ ಹೇಗ್. ಹೇಗೆ ಮತ್ತೆ.
ಅವ್ರ ಅವ್ರಿಗೆ ಎಸ್ ಮಗ ಏ ಮಗ ಮತ್ತೆ ಆರ್. ಮಗ ಎಲ್ಲಾ ಅಂತಳೆ ಹಾಕಿ.
ಹಾ ನೋಡಲು ಹಾಗೆ ಕಾಣೋದಿಲ್ಲ ಅಲ್ಲ
ನಡ್ತದೆ ಅವ್ರು ಅವ್ರ ಸಂಸಾರ ಅವ್ರಿಗೆ ಬಿಟ್. ಇಟ್ಟಿದ್ದಲ್ವಾ
ಹ್ಮ್ ಯಾವಾಗ ಬೈದಿದಾರಂತೆ
ಹ್ಮ್ ಒಂದ್ ಒಂದು ಎರಡು ತಿಂಗ್ ಆಯ್ತ್ ನೋಡಿ ಬೈ.
ಹ್ಮ್ ಹ್ಮ್ ನನಗೆ ಗೊತ್ತೆಲ್ಲಪ್ಪ ನಾನು.
ಹಾ ಅಪ್ಪು
ಗೊತ್ತೇ ಇಲ್ಲ ನಂಗೆ
ಗೊತ್ತಾಗಲ್ವಲ್ಲ ನೀವು ಒಂದ್ ಸ್ವಲ್ಪ ಹಿಂದಿದರಿ ನೀವು
ಅದೇ ಹಿಂದಿದ್ದೀವಿ ನಾವ್ ಅದ್ರಲ್ಲಿ ಆಯ್ತಾ ಆಯ್ತ್ ಆಯ್ತ್. ಹೊಯ್ ಇವ್ರು ಮಾತಾಡ್ತಾರೋ